ಹಲೋ.
ಹಾಕ್ಕ ಏನೇನ್ ಹಾಕೊಂಡಿ ಏನೇನ್ ರೆಡಿ ಆಗಿ.
ಏನ್ ಹಾಕೊಂಡಿಲ್ವ ಏನ್ ಹಾಕ್ಕೊಳ್ಳಿ ಹೇಳು ಮಾಮೂಲಿ ಸಿರಿ ಉಟ್ಕೊಂಡಿನಿ ತಲಿ ಬಾಚ್ಕೊಂಡಿನಿ.
ತುಂಬಾ ಹ್ಮ್ಮ್.
ಅದಕ ಇದ ಒಂದ ಹಾಕೊಂಡೆನಿ ಮುಗಿದ ಹೋತ ಅಷ್ಟ.
ತಾಳಿ ಚೈನ್.
ತಾಳೆ ಚೆನ್ನದಲ್ಲ ಯಾರಿಗೂ ತೋರ್ರಿಸಿಲ್ಲೆ ಎಪ್ಪ ಇನ್ನ ನಾ.
ಇನ್ನು ತೋರ್ಸಿಲ್ಲ.
ಹ್ಮ್ ಯಾರ್ರಿಗು ತೋಸಿರ್ಲ್ಲ ತೋರ್ಸ್ರ ಈಗ ಏನಾರ ಅನ್ಕೊ ಬಿಡ್ತಾರ್ ಮತ್ತ.
ಹ್ಮ್ ಹೌದೌದು ಕರೆಕ್ಟ್ ಅಕ ರೋಕ್ಕಿಲ್ಲ ಅಂತಾರ.
ರೊಕ್ಕಲ ಅಂತರ ಒಡವೆ ಮಾಡ್ಸ್ಕೊಂಡ್ ನೋಡಂತ ಅದಕ ಯಾವದ ಯಾವದು ತೋರಿಸಿಲ್ಲ.
ಹ್ಮ್ ಬ್ಯಾಡ ಬಿಡವಾ ಅದು ಬ್ಯಾಂಕ ಗಿಂಗ್ ಇಟ್ಟಿ ಏನು.
ಹಾ. ಹ್ಮ್ ಬ್ಯಾಂಕ್ನ್ಯಾಗ ಇಟ್ಟೀವಿ ಇಲ್ಲಿ ಎಲ್ಲಿ ಇಟ್ಟುಕೊಳ್ಳಿ ಹೋಗ ಇಟ್ಕೊಂಡಲ್ಲಿ ಇಲ್ಲಿ.
ಹ್ಮ್ ಚಲೋ ಆತ್ಬಿಡಕ್ಕ.
ನಾನು ಇಲ್ಲಿ ನಾವ ಮೂರ್ ಮಂದಿ ಆಗ್ತಿವ ಸಣ್ಣವರು.
ಹ್ಮ್.
ಅ ಸುಮ್ಮನೆ ಒಂದ ಶಾರ್ಟ್ ಶಾರ್ಟ್ ತಾಳಿ ಚೈನ್ ಇಟ್ಕೊಂಡಿ ಒಂದ ಜೊಕೀ ಕಿವ್ಯಾಗಿನ್ನು ಇಟ್ಕೊಂಡಿ ಅಷ್ಟೇ ಇನ್ ಯಾವ್ದ ನಾನು. ಗುರುಗಳ ಇಟ್ಕೊಂಡಣನೆ ಇನ್ನು ಬೇರೆ ನಮ್ಮ. ಸಗುಡ್ಡುಗುರು ಲಾಕಿಟ ನಿಮ್ಮಣ್ಣನ್ ಲಾಕಿಟ ನಂದ ತಳಿ ಚನ ಎಲ್ಲ ಬ್ಯಾಂಕ್ನ್ಯಾಗ ಇಟ್ಟೆವ.
ಚಲೋ ಆತ್ ಬಿಡಕ್ಕಾ ಮಾಡಿ ಸಿ ಸುಮ್ನೆ ಇತಿತ್ ಚಲೋ ಆಯ್ತ
ಈಗ ಏನ್ ಆಗತ್ತಂತಂದ್ರ ಇಲ್ಲಿ ಬಾಡಗಿ ಮನೆಯಲ್ಲಿ ಸುಮ್ನೆ ನಾವು ಹಿಂಗ ಏನಾದಾರ ಫಂಕ್ಷನ್ ಆದಿದು ಹೋಗ- ತಾನೆ ಇರ್ತೀನಿ ನಾನುನು ಆಯ್ತು ಇದು ಬೀರುನು ಅಷ್ಟು ಕಷ್ಟ ಅಷ್ಟೇ ಪರಿನ್ ಇಲ್ಲ ಎಂತದಿಲ್ಲ ಸುಮ್ನೆ ಯಾಕ ಅಂತೇಳ ಬಿಟ್ಟ ಏ ಏನು ಇಟ್ಟುಕೊಂಡಿಲ್ಲಾ ನಾವ ಅಷ್ಟ ಅತಿವ ಗಂಡ ಮಕ್ಕಳ ಇದ್ರ ಏನು ಅನಸಾಗಿಲ್ ಜರಾ.
ಹ್ಮ್ ಹೌದ ಅಕ್ಕ ಇರ್ಲಿ ಬಿಡು. ಸುಮ್ನೆ ಈಗ ಯಾರ್ಗೂ ಏನೋ ತೋರ್ಸಕ್ ಹೋಗಬಾಡ್ರ ಬಿಡ್ರಕ್ಕ ಮನಿ ಅಗ್ತುನಾ.
ತೋರಸಿಲ್ಲ ಅಂದ್ರು ನಮ್ಮ ಅವ್ವಗ ಗೊತ್ತಾಗತ್ಲಿಪ್ಪಾ
ಹೆಂಗ
ಯಾರ್ ಹೇಳಾರಂತನ ಗೊತ್ತಿಲ್ಲಾ ಮೋನಿ ನಮ್ಮ ಅವ್ವ ಅಂದ್ಲು ತಾಳಿ ಚೈನ ಮಾಡಸ್ಕೊಂಡು ಎಂತಲ್ಲಾ ನೀನು ಅಂತಂತ ಅಂದ್ಲ ಯಾರು ಗೊತ್ತಿದ್ದಿದ್ದ ರಾಜಮ್ಮಗ್ ಗೊತ್ತಿತ್ತು. ಅ್ರ ನಮ್ಮ ಅವ್ವ ಏನ್ ಇದು ಮಾಡ್ಕೊಂಡಿಲ್ ಬಿಡ ಆಕಿ ಖುಷಿ ಆಗೆತ ಬೀಡ ಚೆಂದ ಆಗೇನಂದ್ರ
ಅಲ್ಲಲ್ಲಾ ರಾಜಮ್ಮಗ ಗೊತ್ತಾಯ್ತಂದ ರಾಜಮ್ಮ ಹೆಳಾಳ
ಹ ರಾಜಮ್ಮ ಹೆಳಾಳ ಯಾರು ಹೇಳಾರ ಗೊತ್ತಿಲ್ಲ ನಿಂಗ ಯಾರ್ ಹೇಳಿದ್ರ ಅಂತ ಕೇಳಾಕ್ ಹೋಗ್ಲಿಲ್ಲ ನಾನ ಅಕಾಗಿ ಹೀಗ ತಾಳಿಚೈನದೆಲ್ಲ ಅದಾವ ಅಂತ ಅಲ್ಲಾ ನಿನ್ನನು ತಾಳಿ ಚೈನ್ ಐತಿ ಅಂತ ಒಸು ಮಂದಿಗಿ ಲಾಕೆಟ್ ಮಾಡಸಿರ ಅಂತಾ ಮುನ್ನಾರ್ ಹತ್ ಹದ್ನೈದು ತೋಲಿ ಬಂಗಾರ ಖರೀದಿ ಮಾಡಿರಂತಲ್ಲಾ ಅಂತಂದಲಾ ಆಮೇಲೆ ಖರೀದಿ ಮಾಡಿ ಹುಂ ಖರೀದಿ ಮಾಡಿದ ಅಲವಾ ಅದು ಚೀಟಿ ಹಾಕಿದ್ ಮುಂಚೆ ಅಂತೇಳ್ಬಿಟ್ಟ ಈ ಖರೀದಿ ಅಂದ್ರ ಚೆಂದ ಅನ್ಸಲ್ಲಲ್ಲಾ ಅದಕ್ ಅನ್ಕಂದ್ರ ಇ ಮೊದಲ ಚೀಟಿ ಹಾಕಿದ್ವಿ ಅವ್ ಚೀಟಿ ಕೋವಿಡ್ ಟೈಮನ ನ ಕೊಟ್ಟರ್ಲಿಲ್ಲ ಅವರು. ಲಾಸ್ ಆಗೆತ್ ಯಂತೇಳಿ ಆಮೇಲೆ ಕೊಟ್ರು ಇಷ್ಟು ಇಷ್ಟು ಇಷ್ಟು ಇಷ್ಟು ಅದನ್ನ ಬಂಗ ಬಂಗಾರ್ ಚೀಟಿ ಹಾಕಿದ್ರು ಅಂತ ಹೇಳಿದ್ದೆ ನಾನು ಅವ್ವಗ ಬಂಗಾರ ಚೀಟ ಹಾಕಿದ್ವಿ ಕೋವಿಡ್ ಟೈಮನಾಗ್ರು ಕೊಟ್ಟರ್ಲಿಲ್ಲ ಈ ಕೊಟ್ಟಾರ ನೋಡ ಇಷ್ಟಿಷ್ಟು ಕಟ್ಟಿದ್ವಿ. ಅವ್ರ ಹತ್ರನ ಬಿಟ್ಟಿದ್ವಿ ಕಟ್ಟಿಕರೆ ಅದಕ್ಕೆ ಈಗ ಅದ್ರ ಬದಲಿ ಬಂಗಾರ ಕೊಟ್ಟಾರ ಅವರು ಹತ್ತು ತೊಲಿ ಅಂತ ಹೇಳಿಬಿಟ್ಟೆ ನಾನು ರಾಜಮಕ್ಕಗ ಹೇಳಕಂದ್ರೆ ನ ನನ್ ತಾಳಿ ಚೈನ್ ತಂದ ದಿನ ನಾನ್ ತಾಳಿ ಚೈನ್ ಮಾಡಸು- ಹೋದ ನೋಡ ಹೋದ ವರ್ಷ ವೆಂಡಿಂಗ್ ಯಾನವರ್ಸರಿಗೆ ಹೋದ ವರ್ಷ ವೆಡ್ಡಿಂಗ್ ಅನಿವರ್ಸರಿ ನನ್ನ ತಾಳಿ ಚೈನ ಮಾಡ್ಕೊಂಡು ಬಂದಾಗ ರಾಜ್ಯಂ ಬಂದಿದ್ಲು ರಾಜಂ ಬಂದಿದ್ಲು ಹೇಳಿರ್ಲಿಲ್ಲ ಹಾ ಬೆಂಗ್ಳೂರ್ ಬಂದಿ ಅವಾಗ ಎದಕೋ ಬಂದಿ ಅಂತ ನನ್ನಗ ಅಷ್ಟ ಗೊತ್ತಿಲ್ಲಾ ಬಂದಿತ್ತು ಒಂದ ಎರಡು ಮೂರು ದಿನ ಇತ್ತು ಕರೆಕ್ಟ್ ಆಗಿ ನಾನು ವಡ್ಡಿಂಗ್ ಅನಿವರ್ಸರಿ ಎರಡು ದನ ಇತ್ತು ಬಂದಿದ್ಲಿ ಅಕ್ಕಿ ಆ ಇಲ್ಲ ವಡ್ಡಿಂಗ್ನಿವರ್ಸರಿ ಆದೇಲೆ ವೆಡ್ಡಿಂಗ್ ಆನಿವರ್ಸರಿ ಅಲ್ಲಾ ವೆಡ್ಡಿಂಗ್ ಆನಿವರ್ಸರಿ ಆದೇಲೆ ಬಂದಿದಳ ಆಕ್ಕಿ ಎದಕ್ ಬಂದಿದ್ಲು ನನಗ ಗೊತ್ತಿಲ್ಲಾ. ಅ ಬಂದಿದಲ್ ಆಕ್ಕಿ ಎರಡ್ ಮೂರ್ ದಿನ ಇದ್ಲು ಬಂದಕೆರೆ ಈರಣ್ಣ ಹಿಂಗ ಹಿಂಗ ಅಂದಾನ ಬಂದ ನೋಡ್ ಹೋದ ಅಂದನ್ ಯ ಯಾರ್ ಸಲಕ್ ಬಂದಿ ಅಂದನಾ ಹಂಗ ಹಿಂಗ ಅಂದನ್ ಈರಣ್ಣ ಹೇಳಿದ್ ನೋಡ ನಾ ಅದಕ್ಕ ಅನಕೋಂಡರ ಈ ವಿದ್ಯಾ ಹೇಳಿದ್ಲ ಅಕ್ಕಿಗೀ ವಿದ್ಯಾ ಹೇಳಿದಂತ ತಾಳಿ ಚೈನ್ ಮಾಡ್ಸಳ ಅಕ್ಕಾ ಮೊನೆ ವೆಡ್ಡಿಂಗ್ ಅನಿವರ್ಸರಿಗೆ ಹೋದ ವರ್ಷ ಕಿವ್ಯಾನು ಮಾಡ್ಸಳ ವೆಡ್ಡಿಂಗ್ ಅನಿವರ್ಸರಿಗಿ ಉಂಗುರಕ ಇವ್ ಮಾಡಸ್ಕೊಂಡಳ ಈ ಸಲ ಅನ್ಕು ತಾ ಚೈನ್ ಮಾಡಿಸಿಕೊಂಡಾಳ ಅಂತ ವಿದ್ಯಾ ಹೇಳ್ಬಿಟ್ಟಾಳ್ ಈಗ ನನ್ ಬಂದ ಕೇಳಿದ್ಮಲೆ ಹೆಂಗ ಮಾಡ್ಸಿಲ್ಲ ಅಂತ ಹೇಳಕ್ಕಾಗುತ್ತ ಹೇಳ ನೋಡೋಣ.
ಹೌದು
ಎ ತಾಳಿ ಚೈನ್ ಮಾಡ್ಸಿ ಅಂತಲ್ಲೇ ಎಂತಾ ಡಿಸೈನ್ ಮಾಡಿಸಿ ತೋಸೂ ಅಂದ್ಲ. ಆಮೇಲೆ ಇಲ್ಲೈಐತ್ ನೋಡುವಾ ಅಂತೇಳಿ ತೋರ್ಸದ್ನಿ. ಆಕೆನಂದಿಲಾ ಆಕಿ ಹ್ಮ ಆಕೆನ್ ಬಹುಶಃ ಆಕೆ ಹೇಳಾಳ ಅವ್ವಗ ಯಾರ್ ಹೇಳಾರ ಅಂತ ಗೊತ್ತಿಲ್ಲ ನನಗ.
ಯಾರಗೊತ್ತತಿ ನನಗ ವಿದ್ಯಾಗ.
ಹ್ಮ್.
ಜಗ್ಗುಗ ಗೊತ್ತೈತೇನ.
ಅವ್ರಿಗ್ ಯಾರಿಗ ಜಗ್ಗುಗ ಏನರ ಗೀತಕ್ಕ ಏನರ ಹೇಳಿದ್ರ ಹೇಳಿರ್ಬೇಕ ಅಷ್ಟ. ಹಾಕ್ತಿನ.
ಹಂಗಾದ್ರಕ್ಕೆ ಗೀತಕ್ ಗೀತಕ್ಕಗ ಗೊತ್ತೈತಿ.
ಹಾ ಗೀತಕ್ಕಗ ಗೊತ್ತೈತಿ ನಾವ ತಗೊಂಡಿರೋ ಬಂಗಾರ ಎಲ್ಲ ಗೀತಕ್ಕಗ ವಿದ್ಯಾಗ ಗೊತ್ತೈತಿ.
ಹ್ಮ ಹ.
ಅವರಿಬ್ರು ಅಲ್ಲೇ ಇದ್ರಲ್ಲಾ. ನಾ ಯಾಡ್ ಮೂರ ಸಲ ಬ್ಯಾ ಇದಕ್ಕ ಅದು ಹೋದಾಗ ಹೊರಗದು ಹೋದಾಗ ಎಲ್ಲಿ ಹೋಗಿದ್ದಿ ಹಂಗ ಹಿಂಗ ಅಂದಾಗ. ಮತ್ತ ಒಂದ ಹೊ ಹೋದವರ್ಷ ವೆಡ್ಡಿಂಗ್ ಆನಿವರ್ಸರಿಗ ಹಾಕೊಂಡಿದ್ದೆ ನಾನ ತಾಳಿಚೈನ್. ಆಯ್ತು ರಂಜಿತ ಮದ್ವಿಗನು ಹಾಕೊ ರಕ್ಷಿತಾ ಮದ್ವಿಗನು ಹಾಕೊಂಡಿದ್ದ. ಹಂಗಾಗಿ ಅವರಿಗ ಗೊತೈತದ. ಅದು ಕಂದ್ಲವ್ವ. ಸರಿ ತಗದು ತಗ್ಯಾಕ್ ಹೋಗ್ಬೇಡ ಈಗ ಚಂದನಸಲ ತಗದೆಂದ್ರ ನೋಡದ ರೊಕ್ಕ ಇಟ್ಕೊಂಡು ರೊಕ್ಕಕ್ಕೆ ಇದು ಮಾಡಕತ್ತಾರ ಅ ತನಸ್ಕೊಂತಿ ನಿಮ್ ಮನಿ ಕಟ್ಟತನ ತಗಯಕೆ ಹೋಗ್ಬೇಡ್ ಬಂಗಾರ ಅಂತಂದ್ಳ ಅವ್ವ. ತಗಿಯಕ್ಕೆಲ್ಲ ನಾನ ಬ್ಯಾಂಕ್ನಾಗ ಇಟ್ಟಿನ್ ಬಿಡು ಅಂತಂದೆ.
ಹ್ಮ.
ಹ್ಮ್ ಸರಿ ತಗೋ ಆಯ್ತ ಇರಲ್ಲಕ ಅಂತಂದಿ.
ಚಲೋ ಆತ ಬಿಡ್.
ಹ್ಮ್.
ಸುಮ್ಮ ಹೇಳಿ ಏನ್ ಮಾಡೋದು.
ಆ.
ಸುಮ್ಮ್ ಹೇಳಿ ಏನ್ ಮಾಡೋದವಾ ಅಂತಿನಿ.
ಹ್ಮ ಅದ್ಕ ಈಗ ಹೇಳಾಕ ಹೋಗ್ಬೇಡ ಚಂದ ಅನಸಂಗಿಲ್ಲ ಮನಿ ಗಿನಿ ಕಟ್ಟತಿ ಅಲಾ ಅವಾಗ ಹೇಳ್. ಈಗೇನ ಅನ್ಕೊಂತರ ಎಲ್ಲರು ನೋಡದ ಮನಿ ಮಾರಿ ಬಂಗಾರ ತಗೊಂಡಾರ ಅನ್ಕೊಂತಾರ.
ಮನಿ ಮಾರಿನೂ ಆಯ್ತಕ್ಕ ಸಾಲ ಐತೆಂತ ಹೇಳಿ ಎಲ್ಲಾ ಇದನ್ ಮಾಡಿದ್ರ.
ಸಾಲ ಐತಾಂತ ಹೇಳಿ ಬಿಟ್ಟು ಇದು ಮಾಡ್ಯಾರ ನೋಡ್ ಅಂತಾರ ಬ್ಯಾಡ ಈಗ ಮನಿ ಕಟ್ಟ ತನ ನಿ ಅದ್ ಬಂಗಾರ ಹೊರಗ ತಗಿಬ್ಯಾಡ್. ಅಂತ ಅಂದ್ಲ ಅವ್ವನು ಹ್ಮ್ ತಗಿಯಕ್ ಹೋಗ್ಬೇಡ ಮತ್ತ ಈಗ ಏನ್ ಅನ್ಕೊಂತಾರ. ಈ ನಿಮ್ ಕಾಕಾರು ಕೊಡಕತ್ತಾರ ಅವ್ರು ಏನನ್ಕಂತರ ನೋಡದ ಇದ್ದ ಇದ್ದನ್ನು ತಗೊಂಡಾರ ಅಂತ ಅವ್ರ ಅನ್ಕ
ಅವಾಗ ನಮ್ಕೇನು ಅಷ್ಟ ಉಳಿದಿಲಕ್ಕ.
ಹ್ಮ್ ಈಗ ಮತ್ತ ಸುಮ್ಮನೆ ಯಾಕ ಇದನ ಮಾಡ್ತೀರಿ.
ಹ್ಮ್.
ಹೆಂಗೊ ಒಟ್ಟ ನಿನ್ನ ನಿ ಚಂದಿರು ಕಳ್ಕೊಂಡಿದ್ದೆಲ್ಲ ತಗೊಂಡೆಲ್ಲ ಇರ್ಲಿ ಬಿಡು. ಹೇಳಕ್ ಹೋಗಬೇಡಾ ಯಾರಿಗೂ ಈಗ ಸುಮ್ನೆಕ ಐತಂದ್ರ ಯಾರು ಮಾಡಕ್ ಹೋಗಲ್ಲ ಇಲ್ಲಂತಿಗ ಮಾಡ್ಯಾರ.
ಹ್ಮ್ ಹೌದ ಐತಂದ್ರ ಎ ಅವ್ರಗೇನ್ ಕಡಿಮ್ ಬಿಡ ಅಂತಾರ.
ಹ್ಮ್ ಈಗಿಲ್ಲಾಂತರ ಮಾಡಕತ್ತಾರ ಅವಾಗ ಏನರ ಮಾಡ್ ದ್ರ ನಿಂಗ್ ಏನರ ಏನು ಮಾಡ್ತಿದಿಲ್ಲ ಅವರು ಈಗ್ ಮಾಡ್ಲಕ್ಕತ್ತಾರ ಅದ್ ಆಗತ್. ತನ ಹೊರಗತೆಗೆಕ್ ಹೋಗಬೇಡ್ ಅಂದ್ರ ಸರಿ ತಗೊ ಅನ್ನಿ ಸರಿ ಲೆಪಾ ಬಸು ಅದು ಬಂದರ. ಒಂದ ಇನ್ನಂದ ಎಡ ನಿಮಿಷಾ ಆಕಿ ಮಾತಡ್ಕಳ್ ನೋಡ.
ಹ್ಮ್ ಕೊಡ.
ಮತ್ತ.
ಬಸುರ ಬಂದ್ರಾ.
ಹ್ಮು ರು ಇಕಿಗ್ ಫೋನ್ ಹಚ್ಚಿದ್ರಂತ ಸನಾಗ. ಕೆಳಗ್ ಬಾ ಅಂತ ಹೇಳಿ ನಿಮ್ಮ ಮಮ್ಮಿಗ ಅಂತ ಹೇಳಿ.
ಆಯ್ತಾಪ್ಪಾ ತನುವು ಕೈಯಾಗ ಕೊಟ್ಟೋಗು. ನಿ ಎಷ್ಟೋತ್ತಿಗೆ ಬರ್ತಿ?
ನಾನ್ ಬರ್ತೇನೆ ಸಂಜೆ ಆಗತ್ಲೇಪ್ಪಾ ನನ್ಗ್ ಬರಾಕ್ ಸಂಜೆ ಸಂಜೆ
ಸಂಜೆಕಿ ಬರ್ತೇನ
ಹ ಸಾಯಕಾಲ ಆಗೆ
ಸಂಜೀಲೆ ಬರ್ತಿ. ಫೋನ್ ಇಲ್ಲೇ ಇರ್ತೈತನಾ
ಕನಣ
ಇಲ್ಲ ಸಂಜಿಕೆ ಬಂದ್ ಹಚ್ ನೀನಾ
ಅತ್ರ ಬೇರುದ
ಅಲ್ಲಾ ನೀ ಸಂಜಿಕ್ ಬಂದ್ ಹಚ್ಬೇಕಿಲ್ಲಾ ಅಂದೆ.
ಹ್ಮ್, ಹ ಸಂಜೀಕ್ ಬಂದಾಸ್ತಿನಿ ಮತ್ ಹೊಷ್ಟ ಖಾಲಿ ಮಾಡ್ತೀನಿ ಪುಟ್ಟಾ.
ಹಾ, ಅಷ್ಟ ಮಾಡಿ ಅಂತ
ಆ ಮಾತಡಾಗ ಬಿಡ ಅ ಫೋನೆ ಮಾತಾಕ ಹ ಇ ಬ ೋನ ಮಾತಾಡ್ೋತ ನೋತ ಮತ್ತ ಯಾಕ ಕಿರಿಕರಿ ಸಂಜೀಕಬಂದಾಗ ಮಾತಾಡ್ತೀನಿ ಬಿಡು ನಾ
ಹ್ಮ್, ಹ್ಮ್, ಹ್ಮ್
ಹ್ಮ್, ಕಟಿಂಗ್ ಶಾಪ ಹತ್ರ ಬರ್ಂತ ಕೆಳಗ್ ಬರ್ಬೇಕಂತ. ಅಲ್ಲಿ ಬರ್ಬೇಕಂತ ಹ್ಮ್, ಸರಿ ಹ್ಮ್ ಸರಿ ಈ ಇ ತಗೋ ಈಕೀಗ. ತಗೋ ಇಕಿಗಿ ಕೊಡ್ತ ನೋಡು ಹ್ಮ್ ಇದಷ್ಟ ಕಂಪ್ಲೀಟ್ ಮಾಡಂ ದಟ್ರಿ ಹಂಗ ಮಾತಾಡಂಗೆ ಇಲ್ಲಾ
ಅಲೋ, ಸೋನಾ
ಹಾ, ಆಂಟಿ
ನಾಷ್ಟಮ್ಮ.
ನಾಷ್ಟ ಇನ್ನಾ ಇಲ್ಲ ಆಂಟಿ ಮಾಡ್ಬೇಕ್ ನಿಮ್ದು.
ನಮ್ಮಂದಾಯ್ತಪ್ಪಾ
ಹ್ಮ್, ಏನ್ ಮಾಡ
ಏನ್ ಮಾಡ ಫ್ರೈಡ್ ರೈಸ್ ಮಾ ಫ್ರೈಡ್ ರೈಸ್
ಹಾ, ಆಂಟಿ ಫ್ರೈಡ್ ರೈಸ್ ಮಾಡಿದ್ರಿ-
ಹಾಮ್ಮಾ
ನಮಗೆ ಫ್ರೈಡ್ ರೈಸು
ಫೋನ್ ನಲ್ಲಿ ನಾನು ಕಳ್ಸ್ತೀನಿ ನೋಡು ಇನ್ಸ್ಟಾದಾಗ ಹಾಕ್ತೀನಿಲ್ಲ ತೊಕೊಂಡ್ ಬಿಡ್ ಒಂದಿಟ.
ಹಾ, ಆಂಟಿ
ಇನ್ಸ್ಟಾಗ್ರಾಮ್
ಇನ್ಸ್ಟಾಗ್ರಾಮ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡತಿನ್ಲಾ ಇಷ್ಟೇ ತಕೋಬೇಕಾ
ಹಾ, ಅಷ್ಟೇ ತಕೋ ಇದಿಷ್ಟ ತಕೊ ಆಪ್ಷ್ಸನ್ ಇದ್ದಿದ್ರೆ ಅವ್ರಿಗೆ ಆಪ್ಸನ್ನಿದ್ದಿದ್ರೆ ಎಷ್ಟ ಚೆನ್ನಾಗಿರ್ತಿತ್ತಲ್ಲ ಸಾನು.
ಏಯ್ ಬಾರಿ ಇರ್ತಿತ್ ಅಂಟಿ ನೀವು ಕೆಲ್ಸ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲಾ.
ಅದಾಅಂತನಿ.
ಆಯ್ತು ಎಲ್ಲಡ್ಗೆ ಹೇಳ್ಬೇಕ ನೀವೇ
ನಾವೇ ಹೇಳ್ಬೇಕಾ ಎಂತ್ದ್ ಹೇಳ್ಬೇಕವಾ ಕಾಲೇಜ್
ಹ್ಮ್, ಏನೇನಅಂಜದಂಟೆ ಬಂದಿಲ್ಲ ಹೇಳರು ಸಡನ್ ಸಡನ್ ಆಗಿ ಹೇತ ಸಡನ್ ಸಡನ್ ಆಗಿ ಮಾಡ್ಬೇಕಷ್ಟೇ.
ಹಂಗ
ಬಾ ಅಂದ್ರ ಬರ್ಬೇಕು ಹ್ಮ್ ಬಾ ಅಂದ್ರ ಬರ್ಬೇಕು ಬಿಡು ಅಂದ್ರೆ ಬಿಡ್ಬೇಕು ಡಿಗ್ರಿ ಕಾಲೇಜ್ ಹಂಗೆ ಆಗೋಗೈತೆ ಏನ್ ಚಂದದಐತೆಂಟಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಉಡ್ದಡಿ ಹೊಡ್ದುಡಿ
ಹಾ
ಹೋಗ್ಬೇಕ್ ಬೆಂಗ್ಳೂರ್ಗ್ ಹೋಗ್ತೀನ್ ನಾನು ಸುಮ್ನೆ ಇದ್ದೇನ್ ಮಾಡ್ಲಿ
ಬೆಂಗ್ಲೋರ್
ಕೀರ್ತಿ ಬ ಕೀರ್ತಿ ಬರ್ತಾಳೆ ನೀನ್ ಇಲ್ಲಿದ್ದೇನ್ ಮಾಡ್ಲಿ ಇಲ್ಲಾನ ಯಾರ್ ಪರಿಚ ಅವ್ರ
ಹಾ ಕೀರ್ತಿ ಬರ್ತಾಳ್ ಅಂತ ಕೀರ್ತಿ ಯಾಕ್ಬಾರ್ತಾರಮ್ಮ ಕಾಲೇಜಿಲ್ಲಾ
ಅವಳ್ದು ಸುಟ್ಟಿ ಕೊಡ್ತಾರಲ್ಲ ಅವಳ್ದು ಈಗ ಸೆಕೆಂಡ್ ಇಯರ್ ಮುಗಿಯುತ್ ಮ ನನ್ ಫಸ್ಟ್ ಇಯರ್ ಮುಗೀತು
ಹಾ
ಅವಳು ಬರ್ತಾಳೆ ಆಯ್ತು ನಾನು ಹೋಗ್ ಬರ್ತೀನಿ ಜಾಬ್ ಇಲ್ಲ ಅಂಟಿ ನ ತಳೆ
ಇನ್ನುೂ ಇನ್ನುೂ ಓದ್ತಾ ಇದಾಳ ಹಾ ಚಲೋ ಆಯ್ತ್ ಬಿಡಮ್ಮನೆ ಹಾ
ಹ ನಾನು ಎರಡೂವರೆ ವರ್ಷ
ಮತ್ತೆ ಸೋನಾ ಮ್ಯಾಮ್ ಮತ್ತೇಏನೋ ಇಲ್ಲೊಡಪ ನೀನ ಏನ್ ಮಾಡಕ್ಂತ ಸ ಇದು ಅಂಟಿ ಮಮ್ಮಿ ಏನ್ ಮಾಡಿಟ್ಟು ಯ ತಿನ್ಕ್
ಬಿಳಿಯನ್ನ ಮಾಡೋರೆ ರೊಟ್ಟಿ ತಗೊಂಬಂದೆ ಪಲ್ಯ ಮಾಡಿಟ್ಟಿ ಹೋಗಿದ್ದಾರೆ
ಎಲ್ತಗೋಬಂದೆ ರೊಟ್ಟಿ
ಇಲ್ಲೇ ಆರು ರೂಪಾಯಿ ಕೊಡ್ತಾರಾಂಟಿ ಅಲ್ ಮಮ್ಮಿ ಅವ್ರ್ ಕಡೆ ಅಂಗಡಿ ಐತೆ ಅಲ್ಲೋಗ್ ತಗೋಬಂದೆ
ಹೋಗಬೇಕಿಲ್ ನೀನು
ಎಲ್ಲಿಗೆ ಮದ್ವೆಗ ಎಂಗೇಜ್ಮೆಂಟ್ಗ ಹಹ ಇಲ್ಲ ಆಂಟಿ ನಂದ್ ದಿನ ಕೆಲ್ಸ ಐತ್ ಮಧ್ಯಾಹ್ನ ಕಡೆ ಇದ್ ಬಿಸ್ನೆಸ್ ದು ಇಷ್ಟ್ ಮಾಡ್ಬೇಕು ಮತ್ ತ್ತೆ ಸಾನ್ವಿ ಸುಪ್ರೀತ ಅವ್ರು ಬರ್ತಾರಂತ್ ಸ್ಕೂಲಿಂದ ಅವ್ರು ಇಷ್ಟ್ ಕರ್ಕೊ ಬಂದು ಟ್ಯೂಷನ್ಗ್ ಕಳಸ್ಬೇಕು ಆಯ್ತ್ ನಮ್ ಕೆಲ್ಸ ಕೊಟ್ಟೆ ಹೋಗ್ತಾರೆ ಬಾ ಅಂತಾನೂ ಕಡಿತಾರೆ ಕೆಲ್ಸಾನು ಕೊಟ್ ಹೋಗ್ತಾರೆ ಏನ್ ಮಾಡ್ಬೇಕು
ಮತ್ತ್ ನೀನ್ ಬಾ ಅಂತಾರ ನೀನ್ ಬರ್ಲಿಲ್ಲ ಅಂದ್ರ ಹಂಗ ಕೆಲ್ಸ ಮಾಡ ನಂತರ ಸುಮ್ ನಂತರ
ಅವ್ರು ಫಸ್ಟ್ ನಿನ್ನೆ ಕೆಲ್ಸ ಹೇಳಿದ್ದು ಫಸ್ಟ್ ಕರಿಬೇಕ್ತಾನೆ ಅವರು ಫಸ್ಟ್ ಕೆಲ್ಸ ಹೇಳ್ತಾರೆ ಆಮೇಲೆ ಕರೀತಾರೆ ಅಷ್ಟೇ ನಮಗ್ ವ್ಯಾಲ್ಯೂ ಅದಿಕ್ಕೆ ನಾವು ಹೋಗಲ್ಲ ಅದಕ್ಕೆ ನಾವೇ ಹೋಗಲ್ಲ
ಹ
ಬಿಸ್ನೆಸ್ ಬೇರೆ ಐತಲ್ಲಾ ಇಷ್ಟು ದಿನ ಅದು ಅವನು ಓದ ಆಂಟಿ ಕಾಲೇಜ್ಗೆ
ಹೋದ್ನಾ
ಹ್ಮ ಇಲ್ಲ ಇಲ್ಲ ಕಾಲೇಜ್ಗೆಲ್ಲ ಎಲ್ಲಿಗೋ ಹೋದ ಒಟ್ನಲ್ಲಿ ಡ್ರೆಸ್ ಹಾಕೊಂಡು ಏನೋ ಫೋಟೋಶೂಟ್ ಮಾಡಿಸ್ತೀನಿ ಅಂತ
ಯಾರದು ಫೋಟೋ ಶೂಟ್
ಅವಂದೇ ಫೋಟೋ ಶೂಟ್ ಅಂತೆ
ಏ ಹುಡುಗಿ ನೋಡಹಕಾ ಅಂತನೆ ಇಷ್ಟ ಹೋಗಬಟ್ಟು ಶಿ್ಟ ಮಾಡಸ್ಕೊಂಡು
ಅದುತ್ತ ಫೋಟೋ ತಗ್ಸ್ಕೊಂಡ್ ಬರದು
ಬಾಳ ತನ್ ಬಿಡವ ಒಂದ್ ಲೈಫ್.
ಎಂಜಾಯ್ ಮಾಡ್ಬೇಕಲ್ಲ ನೋಡಕನೋರಂಗ ಇಷ್ಟ್ ಇವಾಗ್ಲೇ ಎಂಜಾಯ್ ಮಾಡ್ಬೇಕ ಆ ಅಂಟಿ.
ಹ್ಮ್ ಏನ್ ಮಾಡೋದ ಈಗ.
ಏನ್ ಮಾಡೋದಿಲ್ಲ.
ಹೋತನ್ ಮಮ್ಮಿ.
ಗೊಂಬಿ ನಿಂಬಿ ಹ್ಮ್ ಹೋದ್ರು.
ಸ್ಕೂಲ್ ಹೋಗರೇಅಪ್ಪಿ.
ರಿಬರು.
ಏನ ಅಮೋ.
ಗೊಂಬೆ ನಿಂಬೆ ಎಷ್ಟನೇ ಕ್ಲಾಸ್ ಅಂದೆ.
ನಿಂಬಿ ಯು ಕೆಜಿ ಗೊಂಬಿ ತರ್ಡ್ ಕ್ಲಾಸ್ ಮರ್ಡ್ ತರ್ಡ್.